ಅಾ ಏನ್ ಮಾಡ್ತಿದ್ದೀರಾ
ಹಾವು ಈ ತಾನೇ ಕುತ್ಕೊಂಡಿದ್ದೀವಿ ನೀವು
ನಾವು ಹಾಗೇ ಸುಮ್ಮನೆಿ ಮನೆಯ ಆಚೆ ಮೆಚ್ಚಿದಗಳ ಮೇಲೆ ಕುೂತ್ಕೊಂಡು ಹಾಗೆ ವಾತಾವರಣೆಯಲ್ಲಿ ಗಾಳಿಯನ್ನ ಸೇವನೆ ಮಾಡ್ತಾ ಇದ್ದೀವಿ
ಹ ನಮ್ಮ ಮನೆಯಲ್ಲಿ ವಿದ್ಯುತ್ಲ್ಲ
ಹೌದು ನಮ್ಮ ಮನೆಯಲ್ಲೂ ಇಲ್ಲ
ಹ ತಾನ ತಾನ ನಮ್ಮ ಮನೇೆಯಲ್ಲಿ.
ಮತ್ತೆ ಏನು ಮಾಡ್ತೀರಾ ಕತ್ತಲಲ್ಲಿ ನಿಮಗೆ ಬೋರ್ ಹೊಡೆಯೋದಿಲ್ಲ.
ಬೋರ್ ನಿಮ್ಮೊಂದಿಗೆ ಮಾತಾಡುತೆನೆ
ಹೌ ಧನ್ಯವಾದಗಳು ಹಂಗಾದ್ರೆ.
ಹ್ಮ ನಿಮ್ಮ ಧ್ವನಿ ಜ ಸರಿಯಾಗಿ
ನನ್ನ ದ್ವನಿ ಜೋರಾಗ್ ಕೇಳ್ಸ್ತಾ ಇಲ್ವಾ. ನಾನು ಜೋರಾಗಿ ನಾನು ಜೋರಾಗಿ ಮಾತಾಡ್ತಾ ಇದ್ದೀನಿ. ಅಂದ ಹಾಗೆ ನಮ್ಮ ಕಡೆ ಗಾಳಿ ಜಾಸ್ತಿ ಅದಕ್ಕೆ ಗಾಳಿ.
ಹೌದಾ
ಹೌದು
ಹಾ ಗಾಳಿ ಗಾಳಿ
ಹ್ಮ್ ಪರವಾಗಿಲ್ಲ ಸ್ವಲ್ಪ ಸಹಿಸಿಕೊಳ್ಳಿ. ಮಾಡ್ಕೊಬೇಡಿ.
ಹಾ
ಮತ್ತೆ ಏಂತ ಊಟ ಆಯ್ತಾ
ಹಲೋ ಕೇಳಸ್ತಾಲ್ವಾ. ಹಲೋ ಕೇಳ್ಸ್ತಾ ಇಲ್ವಾ ಕೇಳ್ಸ್ತಾ ಇಲ್ವಾ ಹಲೋ ಹಾ ಮಾತಾಡಿ. ಹಲೋ
ಹಲೋ
ಹಾ ಕೇಳಸ್ತಾಲ್ವಾ.
ಏನ್ ನೀವ ಏನ್ ಮಾತಾಡ್ತಾರೋದು ಏನು ಕೇಳ್ಸ್ತಾ ಇಲ್ಲ ನಿಮ್ಮಂದಿಗೆ.
ಇವಾಗ
ನಮ್ಮ ಧ್ವನಿ ಕೇಳಿಸತಾ ಇದೀಯಾ.
ತ ಇದೆ
ನೋಡಿ ನೀವು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು.
ಮಾತಾಡ್ತಾ ಇದೀವಿ ನಿಮ್ಗೆ ಕೇಳ್ಸ್ತಾ ಇಲ್ಲ ಅಷ್ಟೇ ಇವಾಗ ಕೇಳಿಸ್ತಾ ಇಲ್ವಾ ಹಲೋ ಹಾ ಕೇಳಿಸ್ತಾ ಇದೆ
ಹಾ ನೀವ್ ಮಾತಾಡಿ ಏನು ಕೆೇಳಸ್ತಾ ಇಲ್ಲ. ನೀವ್ ಮಾತಾಡ್ತಾ ಹ ಇವಾಗ
ಹಾ ಸರಿ ಸರಿ ಅಲ್ಲಿ ಸ್ವಲ್ಪ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದೆ ನಾನು.
ಹೌದಾ
ಇವಾಗ ಸಿಗುತ್ತಲ್ಲ ನೆಟ್ವರ್ಕ್ ಕವರೇಜ್ ಕ್ಷೇತ್ರದಿನ್ ಹೊರಗಿದ್ದಾರೆ ಅಂತಾರಲ್ಲ ಹಾಗಲೇ ಹೊರಗಿದ್ವಿ ಇವಾಗ ಒಳಗಡೆ ಬಂದಿದ್ವಿ ಹೇಳಿ.
ಹ ಹೌದಾ ನೆಟ್ವರ್ಕ್ ಸಮಸ್
ಏನು ಮಾಡದು ಹಳ್ಳಿಗಳ ಹಳ್ಳಿಗಳ ಪ್ರದೇಶನೇ ಹಂಗಲ್ವಾ ನಿಮ್ಮದು ಪಟ್ಟಣ ಅಲ್ಲ್ವಾ ಅದಕ್ಕಾಗಿ.
ಹ ನಮ್ಮ ಪಟ್ಟಣ ಪಕ್ಕದಲ್ಲಿ ಇದ್ರುನು ನಮ್ಗೆ ನೆಟ್ವರ್ಕ್ ಸಮಸ್ಯೆನೆೇ.
ಅಯ್ಯೋ ಅದ ಹೆಂಗ ಮರರಿ ನೀವ ಹೆಂಗಂದ್ರೆ ನಾವು ನಾವು ಹಾಳ್ ಹಳ್ಳಿಗಳಲ್ಲಿ ಇರೋರ್ ನಾವೇನ್ ಮಾಡ್ಬೇಕು.
ನಮ್ಗೆ ನಮ್ಮ ಮನೆಯ ಪಕ್ಕದಲ್ಲಿ ಹೇಗೆ ಆದ್ರೂ ನಮಗೆ ಬರೋದಿಲ್ಲ ನೆಟ್ವರ್ಕ್.
ಹಾ
ಹಲೋ
ಹಾ ಮಾತಾಡಿ
ಕೆಳಿಸತಾ ಇಲ್ವಾ
ಕೇಳಿಸ್ತಾ ಇದೆ
ಅಂತ ಇಲ್ಲ ಹೂ ಅಂತ ಇಲ್ಲ ಏನು ಅಂತ ಇಲ್ಲ
ನೀವ್ ಹೇಳ್ತಾ ಇದ್ರಲ್ಲ ನಾವು ಅದಕ್ ನೀವು ಹಾಗೆ ನಾನು ಸುಮಾರು ನಿಮ್ಮ ಧ್ವನಿಯನ್ನ ಕೇಳಳ್ಕೊತಾ ಇದ್ದೀನಿ ಆರಾಮಾಗಿ
ಹೌದಾ
ಹೌದು ಮತ್ತೆ ಇನ್ನೇನು ವಿಶೇಷ ಏನು ಊಟ ನಾವು ಬೆಳೆ ನಾವು ಏನು ಹಾಕಿಲ್ಲ ಸದ್ಯಕ್ಕೆ ಹಾಗೆ ಬೀಡ ಬಿಟ್ಟಿದ್ದೀವಿ
ಹ್ಮ
ಮಳೆ ಬಂದ್ರೆ ಮಾ ಆಗ್ತೀವಿ
ಹೌದಾ
ಹೌದು
ಹ್ಮ
ಮತ್ತೆ ನೀವ ಏನ ಹಾಕಿದ್ದೀರಾ
ನಾವು ಏನು ಹಾಕಿಲ್ಲ ಹ್ಮ ನಾವವು ಬಿಟ್ಟಿದೀವಿ ಬಿಡ್ ಬಿಟ್ಟಿದ್ದೀರಿ ಹಾ ನಮ್ಗೆ ಚೆನ್ನಾಗಿ ಬರುತ್ತೆ ನಿಮಗೆ
ಇ ಅಲ್ಪ ಸ್ವಲ್ಪ ಅಂದರೆ ನೀವು ನಿಮಗೆ ಮೀನ್ ಹಿಡಿಯೋದು ಎಲ್ಲಾ ಬರ್ತಾ ಉಂಟಾ
ಹಾ ಬರ್ತಾ ಉಂಟಾ ನಿಮ್ ಬರ್ತಾ ಇಲ್ವಾ
ನಮಗೆ ಬರಲ್ಲ ನಾವು ಬೇಕಾದ್ರೆ ಅಂಗಡಿಯಲ್ಲಿ ತಗೊಂಡು ಬಂದು ತಿಂತೀವಿ ನನಗೆ ಮೀನು ಅಂದ್ರೆ ಬಾರಿ ಇಷ್ಟ ಮಾರ ಇದೆ ಹ
ಹೌದ ಮಾಡನ್
ಹೌದು ನನಗೆ ಮೀನ್ ಅಂದ್ರೆ ಅದರಲ್ಲಿ ಮುಳ್ಳುಗಳು ಜಾಸ್ತಿ ಏನು
ನಮ್ಮಂದಿಗೆ ಬನ್ನಿ ನಾವು ಕರ್ಕೊಂಡ್ ಹೋಗ್ತಿ ಹೆಂಗ್ ಗಿಡಿಯೋದು ಅಂತ
ಅದಕ್ಕೇನೋ ಗಾಳ ಆಗ್ತಾರ ಅಂತಾರ ನನಗೆ ಅಂಂತ ಮೀನುವು ನನಗೆ ಇಷ್ಟ ಆಗಲ್ಲ ನನಗೆ ಏನಿದ್ರು ದೊಡ್ಡ ಮೀನು ಅದ್ರಲ್ಲಿ ಮೂಲೆ ಇರಬಾರ್ದು ಬಾರಿ ಮಾಂಸ ಇರ್ಬೇಕು ನೋಡಿ ಅದು ನಂಗೆ ಭಾರಿ ಇಷ್ಟ
ಹ ನಮ್ಮ ಕಡೆ ಆ ತರಬು ಎಲ್ಲಿ ಸಿಗುವುದಿಲ್ಲ
ಹಾ ಹಾ
ಹ್ಮ್
ನಮ್ಮ ಕಡೆ ಇಲ್ಲಿ ಸಿಗಲ್ಲ ನಾನು ನಮ್ಮ ಅಕ್ಕಡೆ ಮನೆಗೆ ಹೋಗಬೇಕಾದ್ರೆ ನಮ್ಮ ಭಾವಂದಿರು ತಗೊ್ ಬರ್ತಾರಲ್ಲಿ ಅವರು ಚೆನ್ನಾಗಿ ಮಾಡ್ ಸರಿ ಅದು ಹೆಂಗೆ ಮಾಡುದು ಅಂತ ನಾನು ಹೇಳ್ತೀನಿ ಯಾವತ್ತಾದ್ರೂ ನೀವು ಸ್ವಲ್ಪ ನಿಮ್ ಮನೆಯಲ್ಲಿ ಪ್ರಯತ್ನ ಪಡಿ ನಿಮ್ಮ ಮನೆಗೆ ನಿನ್ನ ಹೆಂಡತಿಗೆ ರುಚಿಯಾಗಿ ಮಾಡ ರೆಡಿಯಾಗಿ ಮಾಡ್ಕೊಡಿ ಅದ್ ಹೆಗೆ ಗೊತ್ತಾ ಮೊದಲು ಮೀನ್ ತರ್ತಿೀವಿ ಅದನ್ನ ಅರಶಿನ ಆಗ್ಬಿಟ್ಟು ಚೆನ್ನ ತೊಳಿಬಿಡ್ಬೇಕು
ಹಾ ಅರಶಿನ ಉಪ್ಪು ಹುಣ್ಸೆಕಾಯಿ ಮೂರು ಆಗ್ಬೇಕು
ಹುಣ್ಸೆೇಕಾಯಿ ಆಗ್ಬೇಡಿ ಅದು ಅದು ನಿಮ್ಮ ಶೈಲಿ ನನ್ನ ಶೈಲಿಯಲ್ಲಿ ನೀವ್ ಕೇಳಿ ನೀವು್ ಬರೀ ಹರ್ಷಿನ ಆಗ್ಬಿಟ್ಟು ಚೆನ್ನಾಗಿ ಸೊಳ್ಳು ಸ್ವಲ್ಪ ತಬ್ಬಿಡಿ ಅಂದ್ರೆ ಸಳೆದ ನಂತರ ಕರಿಬೇವು ಸ ಪ್ರತಲಾ ಅನ್ನ ಸಣ್ಣ ಸಣ್ಣದಾಗಿ ಕೈಯಲ್ಲೆಲ್ಲಾ ಒಂಥರ ಇದ್ ಮಾಡ್ಬಿಟ್ಟು ಅದ್ರ ಮೇಲೆ ಉದರ್ಬಿಟ್ಟ ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ಕರ್ಬೇವ ಸೊಪ್ಪು ಮೀ ಮೀನಿಗೆ ಅದು ಏನಾಗುತ್ತಂತೆ ಆ ಕೌ ಆ ಕೌಚು ವಾಸನೆ ಅನ್ನೋದು ಹೋಗುತ್ತೆ ನಂತರ ಏನ್ ಮಾಡ ಬೇಕು ಗೊತ್ತಾ ಅದಕ್ಕೆ ನಾವು ಮಸಾಲಾ ಪದಾರ್ಥ ತವನ್ನು ಒಂದು ತರ ಮಿಶ್ರಣ ಮಾಡ್ಕೋಬೇಕು. ಅದಕ್ಕೆ ಏನ್ ಆಗಬೇಕಂದ್ರೆ ಮಿಶ ಮೀನಕ ಮೀನಕ. ಕೆ ಅಂತ ಒಂದು ಮಸಾಲಾ ಪುಡಿ ಬರುತ್ತೆ. ಅದು ನಿಂಬೆಹಣ್ಣು. ಒಂದಷ್ಟು ಒಣ ಖಾರ ಒಣಮೆಣಸಿನ್ಕಾಯಿ ಪುಡಿ. ಮತ್ತೆ ಒಂದಷ್ಟು ಮೊಸ ರು ಎಲ್ಲಾ ಹಾಕಿ ಒಂಥರ ಹದವಾಗಿ ಮಾಡ್ಕೊಂಡು ಅದಕ್ಕೆ ಚೆನ್ನಾಗ್ ಅಚ್ಚರಿ.
ಹ್ಮ್.
ಹಚ್ಚಿದ ನಂತರ ಅದಕ್ಕೆ ಅಷ್ಟು ಸ್ವಲ್ಪ ಹಸಿ ಕರಿಬೇವು ಹಾಕ್ರಿ. ನಂತರ ತವಾ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನ ಹಾಕ ಕಿ ಉಪ್ಪ ರುಚಿಗೆ ಉಪ್ಪ ಹಾಕಿ ಬಿಡಿ ತವಾ ತವಾ ತಾವ್ವ. ಅಂದ್ರೆ ನೀವು ರೊಟ್ಟಿ ಮಾಡ್ತಿರಲ್ಲ ರೊಟ್ಟಿ ಮಾಡ್ತಿರಲ್ಲ ಮಾರಾಯರೇ. ಏ ಮಹಾರಯ್ಯ ಏನು ನಿಮ್ಗೆ ತಾವ ಅಂತ ಗೊತ್ತಿಲ್ಲವಾ. ಹಿಂಚಿನ ಮೇಲೆ ಹಿಂಚಿನ ಅಂತಾರಲ್ಲ ನಿಮ್ಮ್ ಕಡೆ.
ಹಾ ಇವಾಗ ಹೇಳಿ ನಮ್ಗೂ ಗೊತ್ತಾಯ್ತು.
ಬೊಟ್ಟಿ ಎದುರಲಿ ಮಾಡ್ತೀರಪ್ಪಾ ಅದೇ ಹಾ ಹೌದು ಹೌದು. ನಮ್ಮ ಉತ್ತರ ಕನ್ನಡ ಭಾಷೆ ಕಡೆ ನಾವು ಹಂಗೆ ಅನ್ನೋದು ಅದನ್ನ ನಾವು. ನಮ್ಮದು ಉತ್ತರ ಕನ್ನಡ ಭಾಷೆ ಬಿಡಿ ನಿಮಗೆ ಗೊತ್ತು. ತ್ತಿಲ್ಲ ಮಾರಾಯ್ರೆ. ಹಾ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು. ಆನತ್ತೆ ನಿಮಗೆ ನೀವು. ಆ ಹೆಣ್ಣ ಆ ಹೆಣ್ಣೆ ಹಾಕ್ಬಿಟ್ಟು ಅದ್ಮೇಲೆ ಹಾಕ್ಬಿಟ್ಟು ಕಂದು ಬಣ್ಣಕ್ಕೆ ತಿರುಗುವವರೆಗೂ ತಿ. ನಾಗಿ ಸುಡತಿ.
ಹ್ಮ.
ಅಂದ್ರೆ ನೋಡಿ ಅದರ ರುಚಿಗೆ ನೀವೇ ಬಿದ್ದ ಹೋಗ್ತೀರಾ.
ಹೌದೌದು.
ಹಾ ಒಂದು ಸಲ ಪ್ರಯತ್ನ ಮಾಡಿ ಮತ್ತೇ ನೀ. ನಮಗೆ ಸದ್ಯಕ್ಕೆ ಮದ್ವೆ ಇಲ್ಲ ನಾವು ಮದುವೆ ಕು ಮುಂಚೆ ಇವೆಲ್ಲಾ ಮಾಡ್ಬೇಕು. ಹು ಮದುವೆ ಆದ ನಂತರ ಬದುಕೋರು ಯಾರು ಸಾಯೋರು ಯಾರು ನಿನಗೆ ಗೊತ್ತಾ ನನಗೆ ಗೊತ್ತಾ.
ಹೌದ ಹೌದು ನಮಗೆ ಮದುವೆ ಆಗಿದೆ ಅದಕ್ಕೆ.
ಆಗಿದಿಯಾ. ನಿಮಗೆ ಎಷ್ಟು ಜನ ಮಕ್ಕಳು.
ನಮ್ ಮದ್ವೆ ಆಗಿದೆ ಇಬ್ಬರು ಮಕ್ಕಳ ಇದಾರೆ ನಮ್ಮ.
ಹೌದಾ ಸರಿ ಸರಿ ಏನು ಗಂಡ್ಮಕ್ಳ ಹೆಣ್ಮಕ್ಳ. ಗಂಡ ಮಕ್ಳ ಹೆಣ್ಮಕ್ಳ ಮಾರಾಯ್ರೆ ನಿಮ್ಗೆ.
ಏ ನಿಮ್ಮ ಧ್ವನಿ ಏನು ಕೇಳಿಸ್ತಾ ಇಲ್ಲ ನಮ್ಮೊಂದಿಗೆ.
ಹ್ಮ್ ನನಗೆ ನನ್ನ ಧ್ವನಿಯ ಸಮಸ್ಯೆ ಬಾರಿ ಕಾಡ್ತಾ ಇದೆ ಅನ್ಸುತ್ತೆ ಅಲ್ಲ.
ಹಾ ನೆಟ್ವರ್ಕ್ ಸಮಸ್ಯೆ ಇರೋರೆ.
ಅದು ಗಾಳಿ ಈ ಕಡೆ ಜಾಸ್ತಿ. ಹೌದು ಹೌದು ಅದಕ್ಕಾಗಿ ಇವಾಗ.
ಹ ಇವಾಗ ಕೆಣಿಸ್ತ
ಕಿ ಏನು ಗಂಡ್ ಮಕ್ಕ ಮಗನ ಮಗಳ ಇರೋದು.
ನೋಡಿ ಮತ್ತೆ ಹೋಯ್ತು ನಿಮ್ಮದು.
ಅಯ್ಯೋ ರಾಮ ಏನು ಮಾಡೋದು ನಿಮಗೆ. ನಿಮ್ಗೆ ಮ ಗಂಡ ಮಕ್ಕಳ ಇದಾರಾ ಹೆಣ್ಣ ಮಕ್ಕಳ ಇದಾರ ಅಂತ ಕೇಳ್ದೆ.
ಒಬ್ಬ ಗಂಡು ಒಬ್ಬ ಹೆಣ್ಣು
ಹೌದಾ ಏನ್ ಓದ್ತಿದ್ದಾರೆ
ನಿಮಗೆ ಇಲ್ವಾ
ನಮಗ ಇನ್ನು ಮದ್ೇನೆ ಹಾಕಕಿಲ್ಲ ಮತ್ತೆ ಮಕ್ಳ ಹೆಂಗೆ ಹೇಳ್ತಾರೆ ಹೇಳಿ ನಿಮ್ಮ ಹುಚ್ಚ ಅಲ್ದೆ ಏನ್ ಕೇಳ್ತೀರಾ ಹೌದಾ ಇವಾಗ ನನ್ನ ಧ್ವನಿ ನಿಮ್ಗೆ ಚೆನ್ನಾಗಿ ಕೇಳಿಸ್ತಾ ಇದ್ಯಾಾ
ಹ್ಮ
ಕೇೇಳಸ್ತಾ ಇದ್ಯದ್ ಬನ್ನಿ
ಹಾ ಕೇಳ್ತೇರಿ
ಮತ್ತೆ ಮಾತಾಡಿ ಯಾಕೆ ಸುಮ್ನೆ ಮೌನ ಹತ್ರ ಮೌನ ಹತ್ರ ಮಾಡ್ತಿದ್ದೀರಾ
ನಮ್ಗೆ ಚೆನ್ನಕ್ ನಿಮ್ಗೆ ನಿಮ್ದು ಏನೋ ಒಂಥರ ಇದೆ ಧ್ವನಿ ಅದಕ್ಕ
ಇವಾಗ ಕೇಳಸ್ತಾ ಇಲ್ವಾ
ಹಾ ಇವಾಗ ಕೇಳಿಸ್ತಾ ಇದೀವಿ
ಹಾ ಮಾತಾಡಿ ಮತ್ತೆ ಇನ್ನೇನು ಸಮಾಚಾರ ನಮ್ಮ ಕಡೆ ಬೆಟ್ ಬೆಟ್ಟದ ಬೆಟ್ಟಗುಡ್ಡಗಳೇ ಚೆನ್ನಾಗಿಲ್ಲ ನನಗೆ ಬೆಟ್ಟ ಗುಡ್ಡಗಳಿರಕರಿಾಮ ಗಣಿ ಹೋಯ್ತಾ ಏನಿಲ್ಲ ಮಾರದೆ ಚೆನ್ನಾಗಿ ಬರ್ತಾ ಇದೆ ನೋಡಿ
ಹಾ ಇವಾಗ ಬರ್ತದೆ ಹಾ ಇವಾಗ ಬರ್ತದೆ
ಗಾಳಿ ಅಲ್ವಾ ಅದಕ್ಕೆ ಸ್ವಲ್ಪ ಹಾಗೆಂತ ಸಹಿಸಿಕೊಳ್ರಿ
ಹೌದೌದು ಹಾ ಸಹಿಸಕೊಂಡತಾ ಇದೆ ಅದಕ್ಕೆ ನಿಮಗೆ ನಿಮ ನಮ್ಮಂದಿಗೆ ನಾವು ಹೇಳುತ್ತಿದ್ದೇವೆ
ಹಾ ಸರಿ ಸರಿ ಇನ್ನೇನ್ ಸಮಾಚಾರ
ಹಾ ಏನಿದೆ ಹೇಳ್ಬೇಕು ನೀಗೆ ಮತ್ತೆ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ
ಹಾ ಸರಿ ಧನ್ಯವಾದಗಳು
ಹಾ